ಏನ್ ಮಾಡತ್ತೀರಿ
ಏನ್ ಹೋಗಿ ಒಳ್ಳಿ ಬತ್ತಲಾ
ಏನು ವಳ್ಳಿ ಬಂತ
ಹೋಗಿತ್ತದ ಹೋಗಿ ಬರ್ರಿ ಏನತ ಅದು ಫೋನ್ ಅಚ್ಚು ಬ್ಯಾರೆ ಬರತೈತೆಲೆ ಅದು ಅಚ್ಚ ಎಷ್ಟು ಆಗ್ಯವ ಅಂತ ಹೇಳಿ ಹಾಗಿ ಹೋಗಿ ವಳ್ಳಿ ಮತ್ತ ಮಾತ ಈಗ ಬ
ಹ್ಮ್ ಹ್ಮ್ ಏನ್ ನಡಸಿರಿ
ಹ್ಮ್ ಮನಿಂದಕ
ಹ್ಮ್ ಊಟಾ ಇರ್ಬೋರ್ಟ್ ಸ್ಕೂಲ್ ಮೇಲೆ. ಹಾ.
ಈಗ ಆಯ್ತು ಜಸ್ಟ್ ನಿಂದು.
ನಮ್ದು ಆತ್ ನೋಡಿ ಈಗ ಊಟ ಮಾಡಿ ಕಾಲೇಜ್ ಕಡೆ ಹೋಗಿ ಬಂದ್ವಿ ನೋಡ ಈಗ ಜಸ್ಟ್ ನಾವು.
ಹ.
ಅಂಗಡಿ ಹೋಗಿದ್ವ. ಹಾ.
ಹ್ಮ್. ಅಪ್ಡೇಟ್ ಏದರದು ಅಂತಾ ಕೇಳಿದ್ಯಾ.
ಅಪ್ಡೇಟ್ಟ ಹಂಗ ವಾರ ವಾರ ಬಿಟ್ಟಿರ್ತಾರ ಹೋಪ.
ಅಲ್ಲ ಅಲ್ ಮ್ಯಾಗ ಬಂದ ನಿಂತೈತೆ ಅದು ಅದಕ್ಕೆ ಅಂದೇ.
ಗೀಷ್ಟ ಯಾಕೋ ಮ್ಯಾಕ ಬಂದತದು.
ಹಾ.
ಏನ್ ಮಾಡಿದ್ರಿ.
ಹ್ಮ ಮಾಡಂಡೆ ಕಲ್ಲಿ.
ಮಾಡಿ.
ಮಾಡ ಬಂದದ.
ಹಾ.
ಪಂದ್ಯ ತಪ್ಪೋಲ್ ಜೋಡ್ರ ಬಂದು ಮಾತು ಹೋತ.
ಹಲೋ.
ಬಂದಿತ್ತು ಜೋರ. ಒ ಹಳ್ ಹುತನ್ನೆ ಅಲ್.
ಹ್ಮ್ ಇಲ್ಲ ಒಂದು್ ಹತ್ತು ನಿಮಿಷ ಆತಪ.
ಹ್ಮ.
ಒಂದು ಟಾತ್ ಇಲ್ಲಿ.
ಮೂರು ಸ್ಮಾರಕ್ ಪುಡ್ಲು ಜೋರ್ ಬತ್ತು.
ಹಾ.
ಬಂದದ್ದ ಹಾಳ ಒಂದು ಸ್ವಲ್ಪ ಒಂದ ಬಾರ ಒಂದು್ ನಿಮಿಷ ಅಟ್ಟ ಆಯಿ ಮಾತ್ರ ನತ್ತ ಬಿಿಡಿತಂದ ಎಡ್ ನಿಿಷಕ್ಕೆ
ಹ್ಮ್.
ಹ ನಾಕೈದು ಸುಮಾರು ಒಟ್ಟು ಸಿಡಿ ಆಯ್ತಿತ್ತು. ಇದು ಸುಮಾರ್ ಇಐದು ವರ್ಷುಮಾನ. ಅ್ಣ.
ಹಾ.
ಮಾ ರಿ ಯ ಬ.
ಹಾ ಹಾ ಹಾ ಹಾ.
ಮ.
ಏ ಮಾಡಿದ್ರಿ ಯಾರು.
ಮಾಾಚಗಳ.
ಯಾವಾಗಐತ್ರ ಮದುವೆ.
ಅ ದ ದೇವ್ರು ಮಾಡ್ತಾರದ.
ಯಾವಾಗ.
ಹಳಿ ಶುಕ್ರಾರ.
ಶುಕ್ರಾರ ದಿವಸ.
ಹ್ಮ್.
ಹ್ಮ ಹಾ. ಯ ಅವ್ರರು ಊರ್ ಬೇರೆಲ್ಲ ಇಲ್ಲಿ ಯಾಕೆ ಮಾಡತ್ತ ತರೋರು
ಅದ ಏನಿಲ್ಲ ಎಲ್ಲ ಇಲ್ಲಿ ಯತಂತ ಹೇಳ
ಹಾ
ಹ್ಮ್ ಆಾನ ಇತಿಹರ್ತಯ ತಿಿಯಲ್ಲತಿ
ಆ
ಒಲಾಯಲ್ಲಿತಮಲ್ಲಿ ತರಗತ್ ಲಾಾಗ
ಏನಪ್ಪಾ ಏನ್ ಮಾಡಿತೇನ ಅಂದ್ರ ಅವ್ರ ಮಮ್ಮಿತ್ ಅವ್ರ ಮನಿದ
ಹ್ಮ್ಮ ಬೆಳಿಗ್ಗೆ ನ ಅವ್ರದ
ಬೀಜಾಗಿ ಇರೋದಿಲ್ಲ ರ ಎಲ್ಲಿ ಇರ್ತಾರ ಗೊತ್ತಿಲ್ಲ ನಂಗೂ
ಎಂತ ಯಾವು ಶಿಟಿ ಆಾಗನ ಇರ್ತಾರ ಅವರದಟ
ಅಂದ್ರ ಅಕ್ಕಾ ದೇವ ಪಿಎಸ್ಐ ಇನೋದಾಳ ಪೊಲೀಸ ನೋದಾಳ ಒಟಕಿ ಹಾ ಅವರ ಅಕ್ಕಾ ಅದನು ತಂಗಿಯ ಅಲ್ಲ ಪಲೀಸನೋ ಪ್ರಿಯ ಸಿದ್ಧಾಂಗದಳಕ್ಕ
ಹಾ ಹಾ ಹಂಗಗೆನ ನಾರ್ಮಲ್ ಹುಜಾರಂಡಲಿ ಜನ ಅಂತ
ಲ
ಹ್ಮ್ ಹ್ಮ
ವಟ್ನ ಪಲಸುನ ಅಾರ ಆ ಅ ನಸು ನ ಇಐತ ಮ ಮನ ಸನತ್ ಗಡಾತ ಹ ಅವರು ಎಂಗೇಜ್ಮೆಂಟ್ದಾಗ ಏನೋ ಗಿಫ್ಟ್ ಏನೋ ಕೊಟ್ಟಿದರು ಅಂತವಾಗ ಬೆಳಿದೆನ ಅದಕ್ಕನ್ ರಾಜನ್ ಮದ್ವಿ ನಾವು ತಗೋಬೇಕ ಹೇಳಾ ದ ನಮ್ಮವು
ಹ್ಮ್ ಏನ್ ಕೊಟ್ಟಾರ ಅವರು
ಏನೋ ಗಣಪತಿನ ಏನೋ ಕೊಟ್ಟಾರ ಬೆಳ್ಳಿದ
ಹ ನಮ ಸತೀಶ್ ಮೋೋಗ ಹ್ಮ್ ಹ್ಮ್
ಅವಾಗನಾತಿದ್ರ ಹಿಂಗ ಹ ಕೊಟ್ಟಕಸರಿ ಏನ ಅಂದ ಹಿಂಗ ಮುಂದ್ ಆತಿ ಅಕ್ಕ ಅಲ್ಲಾರ ಅದಕ್ಕ ಕ ಹಚ್ಚಿ ಮಾತಾಡ್ತಾರಲ್ಲ ಹಂಗಂದ ಹೇಳ ಆತಿದ ನ ಸತ್
ಹಾಂ ಹಾ
ಆಗ ಹ್ಯಾಂಗ್ ಬಸೇತ್ ನ
ಯಾರ ಬಕ್ಲ ಯಳ್ಾರ ಬೇಸ ಐತಾನ ಒಂದ ಇರ್ ಯಾವ್ದನ್ ಅಂದ್ರೆ
ಒಂದು ನೀರತ್ ನ ಗ
ಹ
ಹ್ಮ್
ಹ್ಮ್ ಮುನ್ನರ್
ಹಾ
ಯಾರ ಎರಟ ಕೋಟ ನಾಕ್ನೂರ ರ ಎದಾದ ಗತಿ ಹೇಳಯಾ ಹಾ ಹಾ ಹ್ಮ ಆದ್ರ ಆತ ಮತ್ತ ಇವನ್ ತರ ಬೇಕಲ್ಲ ಶಿಕಾಪಕ್ಕಲ ಶ ಇ ಅಲ್ಲ ಸುಮ್ಮ್ಲ್ಲಾ ಕಾಡ್ತ ಹಾಂ ಹಾಂ ಹ ಹಾಂ ಹಾಂ ಹಾ ಹ ಹಾ ಹ ಹಾ ಅವು ನೀ ಇಟ್ದಾರ ಇಟ್ಕೊ ಮತ್ ದೊಡ್ಡ ತೋರದ್ರ ದೊಡ್ಡ ತೋರ್ ಹಾಿ ಅವ್ನ ಮುನ್ನೂರು ರೂಪಾಯ ಅಲ್ಲ ಅ ದೊಡ್ಡ ಬೇಕ್ರ ದೊಡ್ಡ ತೋಗೊಂಡ್ ಬರ್ ಮಾದಾ ಕಿಬಕ್ ಬಕನ್ನಲ್ಲಾವನು ಕಬ
ಗಾಡಿ
ನಮ್ಮ ಸದ ಕ ಹದಲ್ಲ ಹಲೋ
ಹ್ಮ್
ಹ್ಮ್
ಏನಂತೋ
ನಮ್ಮ ಹಲೋ ಸಪ ಕೊಟ್ಟತ್ತ
ಕೊಟ್ಟಾನ ರ್ಚಿದ್ದಾಗ
ಹ್ಮ್ ಉಡ ಕು ಬಂಕಟ
ಮುಂಜಿನನ್ ಏನ ಪೊನಚ್ಚಿತ್ತತ್ತ ತೊಗೊಂಬಂದನ್ರಿ ತರಾಕ್ ಹೋಗ್ಬ್ಯಾಡ್ರಿ ಅಂತ
ಹ್ಮ
ಎಟ ಆಗೈತಿ ಫೋನ್ ಪೇ ಮಾಡತ್ನ ಹೇಳತ್ತ ಅಂದತ್ತ
ಹ್ಮ್
ಅವನ್ ಮಗುಂದ ದಿನ ಜವಳಏನ ತಗಸಾಕ ಹೋಂ ಟಿದರತವತ್ತ
ಹಾ ಹಾ
ಅದಕ್ಕ ಬಂದಿಂದ ಹಾಕ್ತಾನತಿಏ ನ ಅಂದಿದತ್ತ
ಇದ್ರಗೊಂದ್ ಜಕ ಆತ್ತುುಪ್ಪ ಹಟ್ಟಿಮ್ಯಾಗ ಇದ್ರ ಮಲಾಮಿಗೆಲ್ಲ ತಗಸ್ಬೇಕತಿರ್ತದ
ಎದರದು ಮಟ್ಟಿಮಾಗ
ಹಾ
ಎತ್ ಅವರು ಯುವಕ ಮತ್ರ
ಅಂಗ ಪೂರ್ವ ಮಾಡ ಹಾಗಲ್ಲ ಇವ ಸಧಷ್ಟ ಪ್ರಿಯ ಬರ್ ಲ್ಲ ಒಂದು ಟೈಪ್ ಒಂದ್ ಎರಡ್ ದಿವಸಕ್ಕೆ ಹೋಗುವಂತ
ಹಾ
ಅಂತಾ ಸ್ಪ್ರೇ ತ ಅದನ್ನ ಹೈದರಗ ಅ ಎಕ್ಸಾಮ್ ಬರ್ತಲ್ಲ ಈಗ ಹಾಳ್ಯಾಗ ಅವ ಕಟ್ ಮಾಡಿರ್ತಾರಲ್ಲ ಶೇಪ್ದಾಗ
ಹ್ಮ್
ಆ ಶೇಪ್ದಾಗ ಮಾಡ್ಬೇಕುದಿರ್ತದ ಅದ ಏನ್ ಸುಳ್ಳ ಚಾಸ್ಗತ್ತ ಅನ್ಸದ
ಅವ ಕೆಲ ಸವಲ್ ಹೆಸರು ಬರಲಿಲ್ಲ ಹಂಗ ಹೇಮ ಹೇಮ್ತ್ತ
ಹ ಅದ್ನೇನ್ ಹೆಸರು ಬರಿಬೇಡ.
ಯ ಹೊಲ ಸಿಡಲ್ಲಾ ಈಗ ಪೇಂಟ್ ತಂದಿರ್ ಗೊತ್ತನ ಇದಕ್.
ಇದನ್ನ ಮಾಡಲಾಗಿಲ್ಲ ಸುಳ್ಳ ಮಾರಾಯಾ ಅದೇ ಬೇಡ ಈಗ ಇದ್ರಾಗ ಯಾವ ಅಯು ಇವೆ ಸಿಗ್ತಾ ಸರದನ್ ಎತ್ತಗ ಇದ್ರ ಮ್ಯಾಗ ಹಳದಿ ಕಲರ್ ಗುಲಾಲ್ ಟ್ಯಾಪ್ ಹೋದರ್ ನೋಡಿ ಏನ.
ಹಾ.
ಹ ಆ ಹಳದಿ ನೀರ ಅಲ್ಲ ಏಂತರ ಪೂರ ಪುಳ್ಳ ನೀರ ಲ್ಲೇ ಮೃತದಡ ಒರ ಇತದ ಅದನ್ನ ಗುಂಡ ಗುಂಡ ಕ ಮಾಡದನ್ನ. ಟಿಗ್ ಒಂದ್ ನಾಕ್ ಬಿಡ್ಲಿ ಗುಂಡಕ ಮಾಡಿ ಆ ಇಡದು ಒಳ ಸಿಕ್ಕಪಡಬುದು. ಒನ್ಸೆ ಕುರ್ದಗ
ಓ ಸತ ಬರ್ದಿದ್ದಿಲ್ಲ ಹೇಮ ಹೇಮತ್ಯವ ಹಂಗ್ ಬರಿ ನೋಳು
ಅಬಡ್ದಿತ್ತು.
ಎತ್ತಿಗೂ ಬರ್ದ್ರ ಕಿಲ್ಲ ಕಮ್ಮತ.
ಅದೇ ಹೆತ್ತಿ ಹೆ ಬರೋ್ ನನಕ ಹೆತ್ತಿಗ ನೆನಪಿಲ್ಲ ಏನ
ಹಾ ಈ
ಅದ ಪರ್ದಿ ಆತ್ತ ನಾನಗೆ ನಪ ಗೊತ್ತಿಲ್ಲ.
ಅದೇ ಮಣಿಸತ ಬ್ರೇಸ್ತ್ ತೋಂಬರನತ್ತ.
ಹೂ. ಇಕಂದ್ರ ಏನತಿ ಈಗ ಅದಕ ಒಂದ ಸ ತುಂಬತಿ ಇದ ಕಚ್ಚಕ್ ತುಂಬ್ರತ್ತಲ್ಲ ಚಿನ್ಗಿ
ಹಾ.
ಅಂತದ ಒಂದು ಒಂದ್ ದೊಡ್ದ ಒಂದ ಸಣ್ಣದು ತಗಐತಿ ಬಾಳಿ ಬೇಕಾದ ಅ್ರ ಬಾಳಂದ್ರೆ ಅದನ್ನ ಹಚ್ಚಿ ಮುಗಸಿದ್ಮ್ಯಾಗ ಒ ದಂಡಿ ತುದಿಗಿ ಕೆ ಮಾಡಕ್ ಬರುತ್ತೆ ಇಲ್ಲಿಕ್ಕ ಯನ್ರಾ ಮಡಿಚಿ.
ಆ
ನೋಡುದಿನ ಎನ್
ಹ್ಮ್
ನಿಮ್ಮ ಅವ ಕೊಳ ತಾತ ಜಾ ಪಣ ಸ್ದನಿಲ್ಲ
ಏ ಇಲ್ಲ ಯದು
ಚತು ಟ ಉಡ ಹ್ಮ್ನ್ ನಿಮ್ ಸತೀಶ ಸಚೀನ್ಮನ್ ಆ ಚತುರ್ಕೋಟಿದ ಕಲ್ದಗ್ ಏನ ಊರಿಗ್ ಕುಡದೈತ್ ನೋಡ ಹೇಳಿತ್ಲೆ ಹೇಳಿ ಆಯ್ತು ಗೆ ಅದ ನಂಬರ್ ಕಟ್ಟಬಿಟ್ಟ ಹಂಗ ಕೊಡ್ತಾರ ನೋಡ ಹೇಳಳ್ ನಾ ಏನ್ ರಕಬಡ ನ ನಿನ್ ನೀನ್ನಲ್ಲ ಮಾನ್ಯ ಇದಕ್ ಹೋಗಿದ್ರಲ್ಲ ನಿನ್ನನವಾಕನಗನ ಹ ಹೌದಾಗ ಫೋನ್ ಹಚ್ಚಿದ್ರತ್ತ ಹಿಂಗ ಬಂದೀವ್ರಿ ಹಿಂಗ ಏನ ಹೋರಿ ಕ ಕೊಡಾರದಿತ್ತ ನೋಡಾಕಂದವ್ರ ಯಂದ್ರತ್ತ
ಹಾ
ಕೊಡುದಿಲ್ಲ ತಂದಿದ್ರತ್ರ
ಹ್ಮ್
ತರತ್ ಬಂದ ಯಕ ಕಾಡ ಸಿ ಬರತ್ತ ಇಲ್ರಿ ಸ್ ಸ್ಫೋಡ್ರಿ ಕೋಡ್ ತೋದವ್ರಿ ಅಷ್ಟ ಎಟ್ಟ ಒಂದ್ ಅರವತ್ತರ ಮಂಟೆನ ಮತಾಡಾರ ಯಮ ಒಂದ ಪೋಟ
ಹ್ಮ್
ಕೊಡ್ತೀವಣ ಕೊಟ್ರಿನ ಹಂಗಿಣಸ್ದ್ವಪ್ಪ ಅಂದ್ರ
ಬಿಡಾರತ್ತೆ ಹ
ಎಟ್ರ ಮಟ್ಟದ ನಿಮ್ ಚಛಯ ಅದ್ಮೇ ಯಾರ್ ಮುಂದೆ ಅನಾತದ ಹಂಗ ಸು ಅನಾತ ಇಲ್ ಕೂಡ ಕೂಡ ತೋ ನಮ್ಮ ಶಾಖಾ ಕನಾ ಅಂದ್ರತ
ಹ್ಮ್
ಕೊೂಡದಲ ನಾವು ಚೋಳ್ ಮಾಡ್ತೀವಿ ಅನ್ನ ಅಂದರ ನ ಹತ್ರ ಹಾಳಿ ಅಪಾಯತಿ ಇದ್ರ ಏನ ಕುಡ್ದತನರ ತಂದಪ ಆಚೆ
ಹ್ಮ
ನಾಳೆ ಮನೆ ಮಂಜದಾ
ಆ
ಮನಗ್ ಬಂದಿಂದ ಕೆದ್ರತ ಹಊರಿ ಏನ್ ಬೈಸಿದ್ರಿ ಏ ಮಾಡಿದ್ರ ಅತ್ತ
ಹ್ಮ
ಆನಂತರ ಆಗ ಗೊತ್ತಾದತ್ತ ಗೊತ್ತ ರಾಜೇನ ಬಿ ಆಯ್ತದತ್ತ
ಹ ವಾಯ ಅಸನೆ ತರಿ